ಹಲೋ ಹಾ ಹೇಳ್ತೀಯ
ಯ ಹಲೇಜ ನ
ಹಾ ಬರದು ಮೇಡ ನಡ್ಕೊ ಏನ್ ಗಾಡಿ ಬರ್ತದೆ
ಹಾಞ ಬರ್ತೀನೆ
ಹ್ಮ್ ಬಂದ್ಡು ಅ ಬರ್ತೇನ ಆಯ್ತು ಹಾ ಬಂದೆ ಬಂದೆ ಬಂದೆ ಬನ್ನೆ ಐದೇ ನಿಮಿಷ ಬರ್ತೆ ಈ ಮಾಮಿ ಫೋನ್ ತೊಂಬರ್ಬೇಕತ್ತ ನ ಫೋನ್ ಹಿಡ್ಕೊಂಡೆ ಬರ್ಬೇಕತ್ತ ನವು
ಇತ್ತೆ
ಏ್ ಈಗ ಬರಲ್ವಣ ಮುಂಜಾನಂತೆೆ ಬರ್ತೇನಿ ಹೊಲ್ವ ಹಂಗಂತ ಕಟ್ ಮಾಡ್ತೀನಿ ನಮ ಕ ಯಾರತ್ ಅಂದ್ರೆ ನಿವಾಗ ಏನಾರ ಒಂದ ಕೆಲ್ಸ ಮಾಡ್ತಿರಲ್ ನಾನು ನೀವು ಬಸ ಕಡೆ ಕಿರಿ ಕೆರೆ ಬಾಗಸುಂತ ಒಂಚೂ ಎಲ್ಲ ನಮ್ದಬ್ಬಾ ಈಟ್ ಮಾಡಡ ಸುಮ್ ಸ್ವಲ್ಪ ಅಲ್ಲೇ ಇದೆ ಏನವ ತೀರ್ತನೋಡೆ ಹ್ಮ್ ಸರಿ ಕಲೆ ತೊಂಬರ್ತೀನಿರು ಲ್ಲ ಅನ್ನ ಸಂಭ್ರಮತ ನಾ ಬ್ಯಾಡ ಬೇಡ ಅನ್ನ ಸಂಭ್ರಮ ನಾವ್ ಎಲ್ಲರೂ ಹ್ಮ್ ಹೇಳ
ಏನದು
ಎ ನಿ ಮುು ಸೇಫ ಸ್ ಬ್ಲೂ ಪೆನ್ ತಗೋ ಮತ್ತ ಏ ತಗೊಂಡ ಹೇಳ ಹಲೋ ಒಂದ್ ಪ್ಯಾಕೆಟ್ ತಗೊಂಡ್ ಹೋತಳ ಯಕ ಮನರ ಇಟ್ಟಿರಿ ಹ್ಮ್ ಇಲ್ಲ ಇದು ಇದನ್ ಕಾಲ್ ಮುಗಿಸಿ ಬರ್ತೇ ನೀಗ ಮತ್ತತ್ರ ಹೆೆಚ್ಚಿನಲ್ಲಿ ಇದೇನ್ ಮಾಡ್ಲಿ ವೇಸ್ಟ್ ಆಗ್ತದ ಇಲ್ಲಾಂದ್ರೆ ಇಬರುದು ಮತ್ತ ತಡೆ ಬಿಟ್ಟು ಬಡ್ತನ ಮತ್ತೆ
ಮತ್ತೇಳನನೆ
ಅಲ್ಲೇ ಅಕ್ಕ ಕೊಡು ಸನ್ನಕ್ಕತ್ ಹ್ಮ್ ಪಪಾಚ್ಚಿದ್ರ ಬರ್ಬೇಕಾದ್ರೆ ಮಾತಾಡ್ಕೊತ ಬಂದ್ವಿ ಏನ್ ಮಾಡತ್ತಾರಂದ್ರು ಏನಿಲ್ಲ ನಾವ ಏನ್ ಮಾಡತ ಒಳಗದಾನ ನಾವ್ ಹೊರಗದಿವವಿ ಅಂತ ಹೇಳಿದ್ವಿ ಹ್ಮ್ ಸರಿ ತಗ್ರ ಅಂದ್ರು ಮಾತೆ ಅಡುಕಿ ನೀನು ಫೋನ್ ಹಂಚಿದರೆ ತಂಗ್ರ ನೀನ ಬಯಸ್ಬಬೇಕು ಮನ ಮಗನ ನೀ ಇದ್ಕೊಂಡ್ರೆ ಅವ್ರಗ್ ಕಳ್ಸಿದಿನನ ಅಂತ ಹೇಳಿ ಅದಕ್ಕೆ ಸಾನ ಫೋನ್ ಹಚ್ಚಿ ಹೇಳ ಅಂಂತೇಳ್ದಿ ಎಷ್ಟೊತ್ತಿಗೆ ಬ ನೀ ನಾಳೆ ಮುಂಜಾನೆ ಕಾಲಜಗೆ
ಏಳೂ ವಾರೆ
ಹ್ಮ್ ಸರಿ ಸರಿ ಆಯ್ತು ಕೇಳದ ಏಳೂರಿಗೆ ಗೊತ್ತ ಏ ಲೇಟ್ ಆಗುತ್ತೆ ಅಡುಗೆ ಮಾಡಕ್ ಗೊತ್ತಾಗಬೇಕಲ್ಲ ನನಗಾಕಂದರು ರಜೆ ಐತಿ ವಾರೆಲ್ಲ ನೀವು ಒಬ್ಬ
ಇಟ್ಟ ಏನಾರು ಮಾಡ್ಕ ಟೀಮ್ ಮುಂದಿನ ಕೆಲ್ಸ ಮಾಡ್ಕೊೊಂಡದು ಹ್ಮ್ ಮತ್ತೆ ಮತ್ತೇನಂದ್ರ ಬೆಂಗ್ಳೂರಾಗ ಎಲ್ಲರುೂ ಹ
ಕಕ್ಸೀಜ ಸೋಮವಾರ ಇರದು ಕಾಲೇಜ
ಶನಿವಾರ ಐತಿ ಅಂತ ಶನಿವಾರ ಆದ್ಮೇಲೆ ಸೋಮವಾರ ಅಂತ
ಸೋಮವಾರ ಲಾಸ್ಟ್ ಹಾ
ರಾಜ ಮುಗದ ಅಕಿನ ಹ್ಮ
ಎಷ್ಟು ಡೇಸ್ ರೋಜಾ ಅಂತ ಹ್ಮ ಅಂತಂಗ ಬೆಂಗಳೂರು ಹೋಗ್ತಳಂತ
ಇನ್ನ ಅಂದ್ರೆ ಎಷ್ಟ ದಿನ ಹೋಗುತಾಳ ಗೊತ್ತಿ ಇಲ್ಲ ಬಬೇಕ ನಗರ್ಕ ಹೋಗುತ್ತೇನೆ ಅಂದ್ರೆ ಮಾಮಿಯ್ರ ಮನಾಗ ಪಪ್ಪ ಇರ್ತಾರಲ್ಲಿನ ಎಂದ ಬರ್ತೀನ ಅದ್ರ ಪಾಪಾ ನಿನಗೆ
ಏನೂ ಈ ವಾರತ ಹೇಳದಪ್ಪ
ಈ ವಾರದಾಗ ಬರ್ತಾರಂತ
ಮತ್ ಒಂದ್ ತಿಂಗ್ಳ್ರ ಜಜ್ಮೆಂಟ್ ಹೋಗತ್ಂತೀನಿ ನಿಮ್ ಮತ್ ಒಂದ್ ತಿಂಗ್ಳ ಹೋಗ್ಸಲ ಹ್ಮ
ಕರೆಕ್ಟ್ ಮಾತಾಳಿ ಅಂತ ಹಾಕಂತಿದಿ
ಒಂದು ತಿಂಗಳ ಪಪ್ಪ ಬರ ಲೇಟ್ ಆದ್ರರೆ ಮತ್ತೆ ನಂಗೆ ಇದು ತಪ್ಪಲ್ಲ
ಮತ್ತ ಫಸ್ಟ್ ಲೈನ್ ಕೆಲ್ಲಗತ್ತ ಅದ ಇಲ್ಲೇ ಇಡೆಕೊ ನಿರಕ್ ಇಏಕೋ ಫಸ್ಟ್ ಲನ್ ಕಲಿ
ಜಲ್ದಿ ಭರ್ರಿ
ಜಲ್ದಿ ಬರಕಂದ್ರೆ ಇದನ್ ಹಸ ಕುಡ್ತಿೀರಲ್ ನೀವು ಇಏ ಯಾರ ಏಳ ನಿಮಿಷ ಮುಗಿಬೇಕಾವಾಗ ನೀನ್ ಪಟ ಪ ಮತ್ತ ತಂದಕೊಡ್ಬೇಕ ನೋ ತಂದಕೊಡ್ಬೇಕ ನೀಿ ಬರ್ತಿ ಬೇಕಂತದು
ಏನ್ ಬೇಕು ಮತ್ತೆ್ ಬೆಳಗ್ಗೆ ತ್ಯಾಗೊಡುಬಾರ್ತೀಲವ
ಹ್ಮ ಬೆಳಗ್ಗೆ ಅಂತ ಹೇಳೆ ನಾನು ಇಲ್ಲ ಈಗೇ ಬೇಕತ್ತ ತನ್ಕಡ್ರ ತನ್ ಕೊಡೋ ಇದ್ ಬ್ಯಾಡ್ದ ಇೇ ಮುುಷಿ ಹೋ್ಿನನ ಅದುರಾಗ ಯಾರ್ ಕೈದಾಗ ಸನಾ ಕಾಯ್ದಾಗ ಆಕೆ ಒಬ್ಬಕಿ ಈಗ್ ಕಳಸ್ಬೇಕಾನ ಈಗ ಹ್ಮ್ ಬಾರಿ ಶಣ ಇದೆ ನೀೀನೆ
ಮಾಮ ಗಡ ಬಿಟ್ಟ ಹೋಗು
ರೊಟ್ಟಿ ಮುಳತಳಕ್ಕಿ ಮಾಮಿ
ಆಕೆಗೆ ತಗೋಬರಕ ಹೇಳು
ಹ್ಮ್ ಆಯ್ತರ ನಾವೇ ಬರ್ತೀವಿ ಮುಗ್ದೆ ಹೋಯ್ತಲ್ಲ ಇನ್ನೊಂದ್ ಐದ್ ನಿಮಿಷ
ಹ್ಮ್
ಹ ಸ
ಅತ
ಮತ್ತತ್ ಹೇಳಿ ನಾ ಏನೇನ್ ಮಾಡ್ತತಿ ಬ ಬೆಂಳೂರು ಹೋದಲ್ ನಾಕೈದ ದಿನ
ಇವ್ರ ಏನ್ ಮಾಡ್ತಾವ್ರೆ
ಇದೊನ್ ಮೊಬೈಲ್ ಹೊೋಡ್ಕೊಂಡ್ಕತೈತೆ ಅದೊನ್ ಸಹಾನಜ ಜೊತಿ ಮಾ ಹಾಡ್ಕೋತ್ಕೋತೈತೆ
ಸಪ್ರೇತ
ಪ್ರ್ರೀತಾಸ್ ಅಾನ ಹತ್ರದನಾ ಈ ಕಿಸಾನು ಇಲ್ಲಿ ಮೊಬೈಲ್ ನೋಡ್ಕೋತ್ ಬಿಡ್ರಮ್ದ ಹ್ಮ್
ಕೇಬೇಕ ನಿ ಪಾ ಯಾವ್ದ ಬರ್ತೀರ ಅಂತ
ಪಪ್ಪನ ಏನು ಹೊಂದಿಲ್ಲ ಅದೇನು ಕೇಳಿಲ್ಲ ನ
ಲ್ ರಿ
ಹಾ
ನೀ ಏನ್ ಕೇಳ್ಬಿಡ ಅಂದೆ
ಯಾಕ
ಮತ್ ಕೇಳಬೇಕಕ್ತಾನೆ ನಿಂಗಾರ ಹೇಳ್ತಾರ ನಮಗಾರ್ ಕರೆಕ್ಟ್ ಹೇಳಲ್ಲ
ಹೇಳಲ್ಲ ನಿಿನಗ್ರೆನ್ ಕದ್ದು ಮುಚ್ಚಿಏನಾರ ಹೇಳ್ತಾರೆ
ಹ್ಮ ಹೇಳ್ತಾರೆ ಕದ್ದು ಮುಚ್ಚಿ
ನಿನ್ ಜೊತೆ ಹಂಗೆ ಮಾತ್ರಾಡ್ತಿರ್ತಾರ ಕದ್ದು ಮುಂಚೆ ಹೊರಗೆಲ್ಲ ಕರ್ಸ್ಕೊಂಡು ಫೋನ್ ಹತ್ತ ಅಂತಿ ಹ ಶ ಅಂತ ಏನೇನು ಹೇಳ್ತರ್ತರ
ಯನ್ನು
ಸಬ ಹೊರ ಬಂದ್ಫೋನ್ ಅಂತ ಹೇಳು ಹಂಗ ಹಿಂಗ
ಸಾನ ಬರ್ತಡೇ ಗೆ ಯಾವ್ದು ಗಿಫ್ಟ್ ಅವದು ಂತ ಕೇಳಕ್ತ್ತ ಕದ ಅಷ್ಟೆ
ನಿಿನ ಕರೆದಿದ್ರು ಶ್ರವಂತಗ ಹೊರ ಬಂದ್ಫೋನ್ ಅಂತ ಹೇಳುವ ಅಂತ ನನಗೆ ಹೇಳಿದ್ದವು
ಅದೇನೆೇ ಯಾವ್ದ ಕೊಡಕ್ ಅಂತ ಕೇಳಕ್ಕೆ
ಹ್ಮ
ಹ್ಮ್ ಏನ್ ನಾವೇನಿದ್ದು ನೋಡು ಕದ್ದ ಮುಚ್ಚಿ ಮಾತಾಡಕ್ಕೆ
ಅವ್ರ ಏನಾರು ಇರ್ತ ನಿಮ್ಮ ಇಬ್ರು ಅಪ್ಪ ಮಗನು
ಹ್ಮ್ ಇರ್ತವ
ಹ್ಮ್ ಮತ್ತೆ
ಮತ್ತೇನಿಲ್ಲ
ಏನೇ ಇದು ಇದ್ರನ್ನ ಗೀತಂಟಿ ಊರಾಗ
ಅವರು ಇದ್ದಿಲ್ಲ ಅವರುೂ ಬಂದಿರಲ್ಲ ಅವ್ರಿಗೆ
ಯಾವ್ರಿಗೆ ಬಂದಿದ್ರರು ಅವ್ರು
ಅವ್ರ ಊರ್ಗ ಹೋಗಾರಂತ ಅವ್ರ ಅಜ್ಜಿಗೇನ್ ಆರಾಮಿಲ್ಲ ಅಂತ
ಲ್ಲ ಹಓದ್ನ ಹಚ್ಚಿದ್ದೆ ಫೋನ್ ಆಪ್ರೇಷನ್ ಏನು ಆಗೇತೆ ಅಂತ ಹಳಕ್ಕೆ
ಗೀತ ಆಂಟೆಗ ಅಕೌಂಟ್ ಬ ಆ ಗೀ ತಂಟೆಗಾ ಕೊ ಹಟಾಕ
ಹಾಕ್ಕೊಂಡ್ ಬಂದ
ನೀನಾ ಕೊಟ್ಟಿದ್ದು
ಇಲ್ಲಪ್ಪಾ ನಾ ಏನ್ ಹಾಕೊ ಏನ್ ಹಾಕೊಟಿನ
ಗೀತಾ ಆಂಟಿ ಫೋನ್ ಮಾಡಿದ್ದ ಅನಲ್ಲ ಯಾರ ಕೇಳಿದೆ
ಯಪ್ ಯಾಪ್ ಹಾಕೊಟ್ಟೇನ್ ಕದ
ಹ್ಮ್
ಕೊಟ್ಟಿಲ್ಲ ನಾನು ನಾನ್ ಸುಮನ್ ನಾರ್ಮಲ್ ಕಾಲ್ ನಲ್ಲಿ ಮಾಡಿದ್ದೆ ಮನೆಾಗ ಇದ್ಲಿಕ್ಕೆ ಅವ್ರ ಹತ್ತಿ ಹತ್ರ ಮನ ಏನೋ ಕ್ಲೀನ್ ಮಾಡಕತ್ತಿದ್ರು ಅವ್ರು ಮನಿ ಕ್ಲೀನ್ ಮಾಡ ತಕುತಿದ್ರು.
ಬಂದಿಲೆನ್ ಹಂಗಂದ್ರ ಯಾಕೆನ್ ಒಂದ್ ತಿಂಗಳ ಹೋತಾರನ ಒಂದ. ವಾರ್ ಹೊತಳ ಹೆಚ್ಚಕ್ ಒಂದ್ ತಿಂಗಳೆಲ್ಲಿ ಹೊತಿರ್ಬೇಕಕೀ.
ಮತ್ತೊಂದ್ ವಾರ ಹೋಗಿ ಬರದು.
ಬರ್ತಾಳ ಒಂದ್ ವಾರ ಬಿಟ್ಟು.
ಮತ್ತಿನ್ ಮೂರ್ ತಿಂಗಳ ಮೂರ್ ವಾರ ಇಲ್ಲಿರ್ತಾಳ.
ಹ್ಮ್
ಸಾಕಾತ ಅಲ್ಲೇ
ಸಾಕ್ ಒಂದವಾರ. ಅದಕ್ ಅಕೀ ಬರ್ತಾಳ ಅಕೀ ಯಾರು ಅಕೀದು ರಜೆ ಐತೆಲ್ಲ ಇವಾಗ. ಕೀರ್ತಿ.
ಅಕಿಗ ಒನ್ ವಾರ ಅಷ್ಟೇನ್ ರಜಾ.
ಅಕೀಗ್ ಒಂದ್ ತಿಂಗಳ ರಜಾ.
ಮತ್ತ ಈಗ ಅಲ್ಲೆ ಇರಕ ಹೇಳ್ ಒನ್ ತಿಂಗಳು.
ಬಿಡ್ತಾರ ನೀಮ್ ಪಪ್ಪ ಒಂದ ತಿಂಗ್ಳ ಏನರೆ.
ಬಿಡ್ಬೇಕು.
ಬಿಡಾಂಗಿಲ್ಲ ಅವ್ರು.
ಮತ್ತ ತಿರಕ್ ಶುರು ಮಾಮಾನೆ ಮನೆ ಮನೆ ಕಟ್ಸಕ್ ಸ್ಟಾರ್ಟ ಮಾಡ್ತ ಲ್ಲಮ್ಮ ನೀವ ಯಾವಾಗ್ ಕಟ್ಸ್ತೀರಾ.
ಹ್ಮ್ ಸುರುಮಮ ತಗೊಂಡ್ ಮೂರ್ ವರ್ಷ ಆಯ್ತಪೀ ಸೈಟ್ ತಗೊಂಡು.
ಹ ಮೂರ ವರ್ಷ ಹಂಗೆ.
ಹಾ ನಾ ಎಷ್ಟ್ ವರ್ಷ ಆತ್ ಕೇಳೋ ನಿಮ್ಮಮಗ ನೀನು.
ನಾ ಹತ್ತನೇ ಇದ್ದಾಗೆ ತಗೊಂಡಿದ್ದ ಮಾಮಾ. ನನ್ ಮೂರ್ ವರ್ಷ ಮೂರ್ ವರ್ಷ ಬೇಕಾ ಇದು ಇದು. ಹ ನಲೆಟ್ರ ಕೊೂಡ
ಮೂರ್ ವರ್ಷ ಆಯ್ತ ಅವ ತಗೊಂಡು ಈಗ ಸ್ಟಾರ್ಟ್ ಮಾಡ್ಯ. ನ್ ಕೇಳ ಅವ್ನಿಗ ಮೂರ ವರ್ಷ ಆಯ್ತು ಮೂರ ವರ್ಷಕ್ಕಿನು ಜಾಸ್ತಿನೆ ಆಗಿರಬೇಕ ನಾನ್ ಅವಾಗ ಗಾರ್ಮೆಂಟ್ಸ್ಕ್ ಹೋಗ ತ್ತಿದ್ ನೋಡಲ್ಲಿ ಇದ್ರತ್ರ ಫೆಡ್ರಲ್ ಬ್ಯಾಂಕ್ ಕೆಳಗ ಅವಾಗ ರೊಕ್ಕ ಕೊಟ್ಟಿದ್ದ್ ನಂಗ ಇನ್ನು ನೆನಪ ತ್ ಫೆಡ್ರಲ್ ಬ್ಯಾಂಕ್ ಕೆಳಗ ಕೆಲಸ ಹೋಗತೀರ್ಲಿಲ್ಲ ಗಾರ್ಮೆಂಟ್ಸಿತ ನೋಡ ಮ್ಯಾಲ ಒಂದು. ಹ್ಮ್ ಅವಾಗೇನೆ ತೊಗೊಂಡಿದ್ದು ಯಾಕಂದ್ರೆ ಅವಾಗೇ ರೊಕ್ಕ ಕೊಟ್ಟಿದ್ದವನಿಗ್ ನಂಗ್ ನೆನಪ ಐತೆ. ಸಂಘದಾಗ ಎತ್ತ ಕೊಟ್ಟಿನಿ ಸಂಘನೆ ಮುಗೀತಲ್ ನಂದ. ಮುಗ್ದ ಆಗ್ಲೆ ಎರಡ ತಿಂಗಳಾಯ್ತು. ಆ ಟೈಮಲ್ಲೇ ಅವ್ನಿಗ ದುಡ್ಡ ಕೊಟ್ಟಿದ್ ನಾನು. ಹೋತ ನೀರೂಪ. ಹಾಕ ಇಟ್ಟನಿ ತಗೊಂಬರ್ತೀನಿ. ತಗೊಳ್ಳೋದು ಬರೋದು ಅಷ್ಟೇ ಆದ ಕೂಡ್ಲೇ.
ಬಟನವತ್ತ
ಹ
ಎಲ್ಲ ಕಳದ ಹೊಬೇಕು.
ಹ್ಮ್ ಕಾಲೇಜ್ ಅಂದ್ರ ದೊಡ್ತಾರೆ ಅವ್ನ ಮೇಲೆ ಆರಾಮಾಗಿ ಉಣಕೊಂಡು ತಿನ್ಕೆಂಡ ಓಡ್ಯಾಡಂದ್ರ ಓಡ್ಯಾತನ್.
ಫೆಬ್ರುವರಿ ತನಕ ಇ
ಹ್ಮ್
ನವೆಂಬರ್ ಡಿಸೆಂಬರ್ ಜನೆವರಿ ಫೆಬ್ರವರಿ ಇನ್ ಏಳ ಎಂಟ ತಿಂಗಳ ಅಷ್ ಹ
ಹ್ಮ್ ಹಾ, ಹೊರಗಡೆ ಬರ್ತಾ ಇದೆ ಕ್ಯಾಮೆರಾ? .. ಏನು, ನಾನು ಬರುವಾಗ ತಗೊಂಡು ಬರ್ತೀನಿಬಿಡು. ...
ಆಮೇಲೆ, ಬೆಂಗಳೂರು ಹೋಗ್ತಾರೆ ಹುಡುಗಿರಿಗೆ? ..
ಹ್ಮ್, ಹೋಗು. .. ಬೇಡ, ಆರಾಮು. ..
ಎಲ್ಲ ಕಳೆದು ಅಗತ್ಯೇ? ...
ನಾನು ಯಾಕ್, ಬ್ಯಾಡ ಅನ್ಲಿ, ಹೋಗಲಿ? ... ಹೂ, ಆರಾಮಾಗಿರು? .. ಹೂ, ಮತ್ತೆ. ..
ಬರಿ, ಆಯ್ತು, ಹೊಟ್ಟೆ ಹಸಿತೈತೇತಾ. ...
ಏನಾದ್ರೂ ಇದ್ರೆ ಹೇಳ್ಬೇಕಕ್, ನೀನೇ, ಏನಿಲ್ಲ ಬರ್ತೀನಿ, ತಾಕೋ? ...
ಸರಿ, ಬಾ, ಬ್ಲೂ ಪೆನ್ ತೊಗೊಂಡು ಹೋಗೋ, ರಾಗಾ. ..
ತಗೊಂಡು ಹೋಗು, ಏ, ಮನೇಗಿದ್ದಿದ್ದು ಮಾಮನ, ಕೊಟ್ಟವ್ನೆ. ..
ಹಂಗೆ ಚಿಪ್ಸ್, ತಗೊಂಡು ಬಾ! ..
ಹೂ, ಸರಿ ಆಯ್ತು? ... ಹೂ, ಸರಿ ಇಡು, ಬಾಯಿ. .. ..